ಹಲೋ
ಆಯ್ತಾ ಊಟಾ
ಹ್ಮ್ ಆಯ್ತು ನಿಂದು
ಏನ್ ಊಟ
ಈ ಅ ಶೈನ್ ಚಪತಿ
ಯಾರ
ಇಲ್ಲ
ನಿನ್ ಬರ್ತೀಯ ಅಂತ ಫುಲ್ ಜೋಶಕ್ಕೆೇಳದ
ಹ್ಮ್
ಅಮಂತನ್ ತ್ರಿಬಾನಿ ನಾ ಈಸಿನ
ಪ್ರಮೋದೊಂದು ಈ ಸಿ
ಅಣ್ಣಾ ದು ಕಷ್ಟ
ಯಾಕೆ
ಎಲ್ಲ ಬರೀ ಎ ಎಂ ಡೇಟಾ ಬೇಸ್ ಮಲ್ಲಿ ಮಾಡಿ ಇರೋದದು
ಹ್ಮ
ಜಾಬ್ ಹುಡುಕ್ತಿರದವನು
ಹ್ಮ
ಏನು ತಾಗ ಏನೋ ಐತಿ ಅಂದ
ಹಾ ಹಾ
ತೆಗೆ
ಎಲ್ಲಿ
ದುರ್ಗಾ
ಹಾ
ಐ್ತ ಎಂದ
ಹ
ನೋಗ್ಬೇಕಲ್ಲ ಇಲ್ಲಿಂದ ಇಲ್ ಬಿಟ್ಟ ಜಾಗ ಕಖಾಲಿ ನೋ ಸಿಕ್ಕಿದ್ರೆ ಹೋಗ್ತಾನ ಒಂದ್ ಐವತ್ ಸಾವಿರ ಇದ್ರೆ
ಓ
ಹ್ಮ ಸರಿ ಕೇಳ್ತೀನಿ ಇಷ್ಟ ದಿನ ನಾ್ ಅೈ ಹೋಗಿತೆ ಅಂತ ಸುಮ್ಮತೆೆ
ಹಾ ಯೋಗ ಇದ್ರೆ ಏನ್ ಮಾಡ್ತನ್
ನನ್ ಸುಮ್ಮನೆ ತಲೆ ಕೆಟ್ಟಂಗ ಮಾತಾ ಆಡ್ತಾನೆ
ಹಾ
ಎಂಟೂುವರೆ ಹದಂತೆ ಮನೆಗೆ
ಹಾ ಮಾಡಿದ್ದ ಫೋನು
ನೇ ಮಾಡಿದ್ದೆ ನಾ ಬರ್ತಡೆ ಡ್ರಸ್ಿಗೆ ಹಾ ಹ
ಎಷ್ಟ್ ಗಂಟೆ ಆಗತ್ತಿದ್ ನಂತೆ ಬಸ್ಸು
ಹ್ಮ ನನ್ ಒಮ್ಮಾಗ ಫೋನ್ ಮಾಡಿದಾಗ ಇದು ಆಯದವರೆನಾ ಐದು ಮುಕ್ಕಾಲು ಆಗಿತ್ತು ಅವಾಗಚ್ಚ ಹಚ್ಚಿದನಿ ಅಂತ ಅಂಟು ಯಾವ್ದ ಅದ ಎರಡು ಮೂರು ಮಾಲೆಿಗೆಲ್ಲ ಹೋಗಿ ಯಾರೋ ಚಫಿಲಂಗ್ ನೋಡ್ಕೊಂಡು ಅಂದರೆ ಯಾವ್ದ ಫಿಲಾಮ್ ನೋಡಿ
ಹಾ
ಒಂದ ಎರಡು ಮಲ್ ಸುತ್ತಾಡ್ಕೊಂಡು ಜಿ ಟಿ ಜಿ ಟಿ ವರ್ಡ್ ಮಲೆ ಅದಯ್ತಲ್ಲ
ಹಾ
ಇ ಎಲ್ಲ ಎಲ್ಲ ಹೋಗಿ ಸುತ್ತ ಆಡ್ಕೊಂಡು ಹೋಗಿ ಮಸ್ಸತ್ಸಿ ಬಂದನೆ
ಹ್ಮ್
ಯಾರ್ಯಾರ ಹೋಗಿದೆ ಅಂತೆ ಹೊತ್ಸಸಯತು
ಯಾರ ಒತರ ಅವನ ಒೋಗನೆ
ಮತ್ತೆ ಬಸ್ ಹಚ್ಚಿ ಬಂದ್ರಂತೆ ಅನ್ಲ್ಲ ಅದಕ್ಕೆ ಕೇಳಿದೆ
ಹೋಗ ಬಂದಂತೆ ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಮಾಡ್ತೀನಿ ಅಡ್ಜಸ್ ಮಾಡ್ಮ್ಟ
ಏನೇನು
ಗ್ರಾಮರ್ ಮಿಿಸ್ಟೇಕ್
ಹ್ಮ ಗ್ರಾಮರ್ ಮಿಸ್ಟೇಕ್ ಏನ ಇಿಲ್ಲ
ಹ್ಮ ಯಾರಾದ್ರೂ ಜೊತೆಗಿದ್ರ ನ ಅಂತಾನ
ಹ್ಮ್
ಹ ನ ಅವಲ್ಲ ಎ್ರ ಕಕ ಮುರಲ್ಲ ರ್ಣ
ಹ್ಮ ರೋಗಿ ಗೊತ್ತು ಅಂದಲ್ಲ ಅದಕ್ಕೆ ನಾನ್ ಕೇಳಿದ್ದೆ
ಅಂದ್ರೆ ಕರ್ಕೊಂದ್ ಬಿಡಕ್ ಆಗುತ್ತ ಹಂಗೆ
ಯಾರಿಗೆ ಗೊತ್ತು
ಹ್ಮ್ ಆಣ ನಿಂತೆನ ನಂಬಿಕ
ನಿನ್ ನಿನ್ಗೂ ಗೊಿಲ್ಲಂಗಗೆ ಕರ್ಕೊಂಡ ಹೋಗಿರ್ಬೋದು ಯಾವಾಗ ಮಾತಾಡಸ ಮೀಟ್ ಮಾಡಸಿರ್ಬೋದು
ಹ್ಮ ಅದ್ದೇ ಮತ್ತತ್ ಹೇಳ್ತಿರೋದು ಅವನ್ ಪಕ್ಕ ಮಲ್ಕಂತಿದ್ನಲ್ಲ ಅವನಿಗೆಲ್ಲಾ ಗೊತ್ತಾಯ್ತ ಅವ್ನ್ ಏನು ಭಯ ಬಿಡಲ್ಲ ಅಂತ ಎಳತಿವಾ
ಹ್ಮ
ಇವತ್ತಗ ನಮ್ಮ ಅಣ್ಣ ನಾನು ನೋಡಿದ್ರೆ ಹುರ್ಕಂಬತನನೆ ಸೆಕೆಂಡ್ ಇಯರ್ ಅಲ್ಲಿ ಒಂದೊಂದು ಹೋಗಿತ್ತಂತೆ
ಹಾಂ
ಇದೇ ಸಮ್ಮಗೆ ಹೋಗಿತ್ತಂತೆ
ಹಾ
ನಾನು ಜಾಸ್ತಿ ತಗೊಂಡಲ್ಲ ಬರ್ ನೀನ್ ಬರ್ ಹನೇಕ
ಮಲ್ಲ ಇದ್ದಲ್ಲೇ
ಹ ಅನ್ನ ತಂಗಿಯರಲ್ಲಿ ಏನ್ ಇರ್ಬೇಕ ಅವೆಲ್ಲ ಇನ್ನು ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಬರುತ್ತೆ ಅದು ಒಬ್ರೊಬ್ರು ಮದೆ ಬರುತ್ತೆ ಎಲ್ಲಾರ ಮದನೂ ಬರಲ್ಲ
ನಮಗೇನ್ ಯಾರ್ ಇಷ್ಟ ತಗದ್ರೆ ಏನ್ ಮ್ಯಾಟ್ರ ಆಗಲ್ಲ
ಅದಾ ಇವಾಗ ನಿಮ್ ಅಕ್ಕ ಒಂದ ಸ್ವಲ್ಪ ಜಾಸ್ತಿ ಚೆನ್ನಾಗ್ ಕಾಣಿಸ್ತಾಳೆ ಚೆನ್ನಾಗ್ ಕಾಣಿಸ್ತಾಳಲ್ಲ ಸ್ವಲ್ಪ ಓತಿ ಚೆನ್ನಾಗ್ ಅವ್ಳ ಅಂದ್ರೆ ನೀನೇನು ಇದ್ ಮಾಡ್ಕೊತಯಾ ಖುಷಿ ಪಡ್ತ ತಾನೆ ಮತ್ತೆ
ಅಫ್ಕೋರ್ಸ್ ಖುಷಿ ಪಡ್ತನೆ
ಇವಂಗ ನನ್ ನಾನು ಆಗ್ಲಿ ನನ್ ತಂಗಿ ಆಗ್ಲಿ ನನ್ ತಮ್ಮ ಆಗ್ಲಿ ಚೆನ್ನಾಗಿದೀವ ಅಂದ್ರೆ ಒಬರು ನೋಡ್ ಒ್ರ ಖುಷಿ ಪಡ್ತೀವಿ ಅವ್ರ ಹಂಗಲ್ಲ ಹ
ಉಲ್ಟಾ
ಹಾ
ಈ ಏನ ಮಾಡಕ್ಕ ಆಗಲ್ಲ ಹಂಗಾದ
ಹ್ಮ್ ಎಷ್ಟದಿದ್ರಿ ಪ್ರೋಗ್ರಾಮು
ನಾಲ್ಕು
ಪನ್ಮಜ ಅವರಲ್ಲಾ
ಹಾ
ಐದ್ ಪ್ರೋಗ್ರಾಮ್ ಓದ್ಕೊ್ ಬರೋಣ್ಣ ಇನ್ ಐದು ಮೈಕ್ರೋ ಅಂತ ಅಂದು ನಿಮಗಾಗಲೇ ವರ್ಷ ಎಷ್ಟು ಮೈಕ್ರೋ ತಕ್ಸಿದೀವಿ ನೋ ರೀಡಿಂಗ್ ಅಂತ ಹಾಕಳ ಮೆಸೇಜ್ ನ
ಹಹ
ಹ
ಳಕ್ಕೆ ನಂಬಕ ಆಗಾಲಮ್ಮ
ಅವಳಂಗ ಮಾಡಲ್ಲ ಓದಿದೀನಿ ಅಂತ ಹೇಳ್ಬಿಡ್ತಾರಲ್ಲ ಅಮ್ಮ ನೀ ಆಸಪಂದ ನಂಬಾಾರದು
ಹಓದಿರ್ತಾರ್ ಕಣ ಹೇಳಲ್ಲ ಅಷ್ಟೇ
ಸುಮ್ನೆ ಒಂದ್ಸತಿ ಹಿಂಗ ನೋಡ್ಕೊ್ ಬಂದಿರ್ತಾರಷ್ಟೇ
ಹಾ ಹೌದು
ಅವ ಪದ್ಮಜ ಸುಮ್ನೆ ಹ ಏನ್ ಎಲ್ಡಿ ಯಾರು ಎಲ್ ಡಿ ಆರ್ ಹೆಚ್ ಎಮ ಎಲ್ ಎಸ್ ಟಿ ಆರ್ ಆಡು ನವುನ್ ಹಾಕೊಂಡ ಹೋಗ್ಬೇಕಷ್ಟೇ
ನಾಲ್ಕ್ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಪ್ರೋಗ್ರಾಮ್ ಮೂರ್ ತಾನೇ
ಫಶ ಪ್ರಬ್ಲ್ ಏನ್ ಮೂರು ಆ
ಇವೋಗ
ಆ
ಇವಾಗ ಫಸ್ಟ್ ಪ್ರೋಗ್ರಾಮ್ ಅವ್ಳ ಯಾವ ಎರಡು ಎಕ್ಸ್ಟ್ರಾ ಬರ್ಸಿದ್ಲು ನೋಡು
ಹಾ
ನೋಡ ಚಿಕ್ಕ ಚಿಕ್ಕ ಅವು ಒಂದೊಂದು ಪ್ರೋಗ್ರಾಮ್ ಒಂದು ಕನ್ಸಿಡರ್ ಆಗ್ತಾವ ಏನ್ ಒಂದು ಎರಡು ಮೂರರಿಂದ ಒಂದ್ ಪ್ರೋಗ್ರಾಮ
ಅವೆರಡರಿಂದ ಒಂದು
ಹ್ಮ
ಹೆಂಗ ಮಾಡ್ತಳ ಏನು ಹ ಇನ್ ಎಕ್ಷಸ್ಲ್ಲಿ ಇದ್ದಿದ್ರಿ ನೀನ್ ಯಾವ ರೇಂಜಗ್ ಆರ್ರ್ಳಪ್ಪ ಆಯ್ತು
ಏ ಅವ ಪಫಸ್ಟ್ಗೆ ಅವ ಕೊಟ್ಟಿರ್ಲಿಲ್ಲ ಅಂತ ಇವತ್ತು
ಹಾ ಇವರಿಗೇನು ಹೇಳ ಹೋಗೋರು ಅಂತಲ್ಲ ಐತೆ ಎಂತ ಮಧ್ಯಾಹ್ನ
ಯಾರ ಗ
ನೀವ ಇದ್ದಾಗ
ಆಯ್ತ ಅಂತ ಹೇಳಿದ್ಲ ಅಷ್ಟೇ
ಅವೇನು ಯಾರಿಗು ಬಂದಿರ್ಲಿಲ್ಲ ಅಂತ ಅಂದ್ರಮ್ಮ ನಾನ್ ಸ್ಮಾರ್ಟಿಗೆ ಫೋನ್ ಮಾಡಿದ್ದೆ
ಆ
ನಾವೆಲ್ಲ ಚೀಟಿ ತಾಣೋಗ್ ಬರ್ದ್ವಿ ಎಂದ
ಹ ಎಲ್ಲ ನೀವು ಸ್ವಲ್ಪ ನೋಟಾಡಲ್ಲ ಹುಷಾರ ಇರ್ಬೇಕಷ್ಟ ಹ ಅತ ಪಕ್ಕ ಪಕ್ಕ ತಂದರ ತಂದರ ಹತ್ರ ಎಸ್ಕೊ ಬರ
ನಿಮ್ಮ ಹ ಅಂತ ಆಡೋಗಲ್ಲ ಬಿಡು ನಾನ್ ಕಲ್ಕೊಂಡ ಹೋ್ನಿ ಇನ್ನ ಎರಡು ಇನ್ನೆರಡು ಪ್ರೋಗ್ರಾಮ್ ಬೇಕಾದಾರೆ ಕಲಿತಿನನಿ ಬೆಳಗ್ಗೆ ಎಂತ
ಹ್ಮ್
ಹಾ ಹ ರಾ ಆಮಗೆ ಒಂದ್ ಆರು ಗಂಟೆಗ ಇದ್ರೆ ಏಳು ಗಂಟೆಷ್ಟೈತಿ ಎರಡು ಪ್ರೋಗ್ರಾ ಕಂದವಿ
ಹಲೋ
ಹ ಚ
ಏನು
ಚಂದಗೆ ಆಯ್ತು ಹುಷಾರು ಹುಷಾರು ಅನ್ನ ನಾನು
ಹಾ
ತೆ ಚಿಲ್ ಅಂತ ಅಂದ್ಲು
ಹಾ
ನೀನ್ ಮುರ್ಗಾ ಮತಾನೆ ನಿನ್ ಡ್ರೀಮ್ ಅಲ್ಲಿ ಮಲ್ಕಾ ಅಂತ ಹಾಕಳಿ
ಹಾ
ಹ ನೈಟ್ ನಿಮ್ ಮುಣಗಾ ಬತ್ತಾನೆ ಡ್ರೀಮ್ ಅಲ್ಲಿ ಎಂಜಾಯ್ ಅಯದಳ ಹಾಕಿರಲ್ಲ ಭಾವ ಹಕಿರುತ್ತೆ
ಹ
ಅವಳಿಗೆ ಹುಷಾರಂತ ಅದಿಕ್ಕೆ
ಹ
ಸರು ತ ಆಯತ್